ಹಾ ಜೋ ಹಲೋ ಜಟ್ಟ ಪ್ಪ
ಆಡ ಏನಲ್ಲಣ ಲೈಬ್ರರಿ ಜಸ್ಟ್ ಬಂದಿನಿ ಇಲ್ಲಿ ಜಳ್ಕ ಮಾಡಕೈತ್ ನೋಡ.
ಹಾ ಹಾ ಏನ ಸ್ಟಡಿ ನಡದನಾ.
ಹ ನಡದಾನ ಸ್ಟಡಿ ಮತ್ ಎಕ್ಸಾಮ್ ಹ್ ಪರೀಕ್ಷೆ ಬೇರೆತ್ರ ಹತ್ರ ಬರಕತ್ತವಲ್ಲ ಸ್ವಲ್ಪ. ಜಾಸ್ತಿ ಮಾಡಬೇಕಲ್ ಸಡಿ
ಹಾ ಹಾ ಮಾಡ್ಬೇಕ್ರಿ ಯಾಕ ಸಣ್ಣ ಏಜ್ದಾಗೆ ನೌಕರಿ ಮಾಡ್ರೆ ಮತ್ ಒಳ್ಳೇದ ಆಗದೆ.
ಹೌದಣ ಮತ್ತೆ ಇಲ್ಲಂದೆ ಸುಮ್ಮನೆ ಮುಂದ್ ವಯಸ್ಸಾದಾಗ ಸುಮ್ಮನೆ ಅದ ಮೆಂಟಲಿ ವೀಕ್ ಆಗಿ ಕೊಡ್ಬೇಕ ಆತ್ ಮಾನಸಿಕ ಕಾಯಿಗಳಲ್ ಒಳಪಡ್ತಿವ್.
ಹಾ ಮಳಿ ಗಳಿ ಅಗ್ಯಾದ ನಿಮ್ ಊರ್
ಇಲ್ಲಣ್ಣ ಏನ್ ಮಾಡ್ತಿ ಎಲ್ಲಾ ಬೆಳೆ ನಾಶ ಆಗಕತ್ತವ ಅದಕ್ಕೆ ನಿನ್ನೆ. ಶುಕ್ರವಾರ ಇತ್ತು ಸಂತೆ ಶುಕ್ರವಾರ ಸಂತೆ ನಿನ್ನ ಒಂದು ಹತ್ ಕುರಿತಗೊಂಡ್ಬಟ್ಟ ಇಪ್ಪತ್ ಮೂರ್ ಸಾವರದಂಗ ನಮ್ಮ ಅಣ್ಣಾರ ಹೋಗಿ.
ಹಾ ಹಾ ನಿನ್ನೆ ತಗೊಂಡ್ರಾ.
ತಗೊಂಡ್ವಿ ಅಣ್ಣ ಒಂದ್ ಹತ್ತು ತಗೊಂಡ್ವಿ.
ಹಾ
ಹ ವ್ ಮಾಡ್ತಾನ ಮತ್ತೆ ಮಳೆ ಅಂತ ನಂಬಕೊಂಡ್ಯ್ತು ಅದ ಮಳೆ ನಮಕೊಂಡು ಒಂದ್ ಲಕ್ಷದ ಮೂವತ್ತು ಸಾವಿರ ಕೊಟ್ಟ ತಕೊಬಂದ್ವಿ
ನಮ್ಮದು ನಂಗೆ
ಏನ್ ಮಾಡ್ತಳೆ ಮತ್ತೆ ಎಲ್ಲ ಏನ ಹಣ ಏನೇನ ಹಾಕಿದಿ ಹೊಲ್ದಲ್ಲಿ.
ನಾವು ಹತ್ತಿ ಬೀಜ ಊರಿವಿ ನೂನು ಮಳಿ ಬರ್ಲಾ ಚಂದ ಆಯ್ತು ಒಂದ್ ಬೀಜ ನಾಟಕ ಆಗಿಲ್ಲ ನಂಬು ಅಂತ್ರ.
ಏ ಉದಾಹಣ ಎಲ್ಲಾ ರೈತರ ಪರಿಕ್ಷೆ ಪ ಪರಿಸ್ಥಿತಿ ಎದೇ ಆಗಬಿಟ್ಟದಾ ಮಳೆ ಎಲ್ಲದ ಕಾರಣ.
ಬಾಳ ಹರಣದ್ರಿ ಜೀವನ ಯಾಕ್
ಬಾಳರ ಅದ್ರ ಮೊದಲೇ ಆರ್ಥಿಕವಾಗಿ ಹಿಂದುಳಿದ ಇಲ್ಲದ್ ನಾವು ಸ್ಪೆಷಲ್ ಮತ್ತನ
ಮತ್ತೇಏ ಮಾಡುತ್ತೆ ಯಾವದ್ರಲ್ಲಿನು ಹಿಂದೆ ಇವಿ ಶಿಕ್ಷಣದಲ್ಲಿ ಆಗ್ಲಿ ಯಾವದ್ರದಲ್ಲ
ಇದು ಮಾಡ್ತಾನ ಎಲ್ಲ ಇದು ಮಳೆಕ್ಕೆ ಏನೋ ಇದು ಪಶ್ಚಿಮದಲ್ಲಿ ಸಮುದ್ರದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿ ಬರುವಂತ ಗಾಳಿ ಮಳೆ ಕಡಿಮೆ ಆಗ್ಬ ಬಿಡಂತಂತ ಏನ್ ಅಂತರ ಏನಾಗಿದೆ ಸದ್ಯತೆ ಬಹಳ ಕಡಿಮೆ ಅಂತಡ ಬರಗಲ್ಲ ಲ್ಲ ಬರುವಂತ ಪರಿಸ್ಥಿತಿ ಬಾಳದ ಈ ವರ್ಷಂಕಲ್ಲ ಹ ಸುಮಾರು ಹಣ ಹನ್ನೊಂದು ದಿನಗಳು ನಿರಂತರವಾಯ್ತು ಮಳೆ ಒಂದ್ ಹನಿ ಕೂಡ ಬಿದ್ದಿಲ್ಲ ಭೂಮಿಗೆ ಹಿಂಗಾದ್ರೆ ರೈತ ರು ಏನ್ ಬೆಳಿಬೇಕು ಏನ್ ಬಿತ್ತಬೇಕು
ಬಾಳ ರನಾದ
ಅದ ಕಡೆ ಇಂತ ಇಂತವೆಲ್ಲ ಮನಗಂಡಗಸ ಗೌರ್ಮೆಂಟ್ ಡಾಬ್ ನೋಡೋಣ ಮಳೆ ಬಂದ್ರು ಬರ್ಲಿಲ್ಲ ಅಂದ್ರೆ ಅ ಏನ್ ಪೇಮೆಂಟ್ ಬರುತ್ತದ ಸಾ ಅದಕ್ಕೆಣ ಹೋಗುವ ಅಷ್ಟ ಚಲೋ ಅನಿಸ್ತ ಅದ ಕಣ ಇದೆ ಇಂತ ಎಲ್ಲ ನೋಡ್ಕೊಂಡೆ ರೈತ ಆಗೋದ್ ಬಿಟ್ಟು್ನೆ ಓದ ಚಲ ಒಂದ್ ಜಕ್ಕದಂಗ ನೋಡಿರ ಓದಿದೆ ಅನ್ಕೊಂಡು ಹಓದಂಗ ಇ ಬಿಡ
ಯಾಕಂದ್ರೆ ಹಿರಿಯರ ರಾಿ ಬಂದಿರಂತ ಆಸ್ತಿಗಳಗಳನ್ನು ನೋಕೊಂಡು ಹೋಗ್ಬೇಕು
ಹ್ಮ ಅದು ಒ ತೋಡ್ಕೊಂಡ್ ಹೋಗ್ಬೇಕ ಕಣ ಮತ್ ಅದು ಮತ್ತ್ ಮುಂದ
ಪಗಾನ ನೌಕರಿ ಆಗ್ಲಿಿಕಂದ್ರೆ ಅದು ಮಾಡ್ಲೇಬೇಕ
ಹೌದಣ ಅದ ಹೊಟ್ಟೆಗನ ಇಟ್ಟಗ್ತದದಣ್ಣ ಒಂಟ ಅ ಇ ಮಾಡತ ಎಲ್ಲ ಮತ್ತೆ ಎಲ್ಲ ಅದಕ್ಕೆ ಏನಾಯ್ತ ಅಣ್ಣ ಅ ಮೊೆ ಹೆಮ್ಮೆ ತಂದಿನ ಲ ಈಗ
ಹೌದಾ ಒಂದ್ ಏಳ ಎಂಟು ಮೂರ ಎಮ್ಮೆ ತಿಂದಿನಿ ಅದು ಇದು ಸಿಗವಲ್ದುುಲ್ಲು
ಹುಲ್ಲು ಏ ಮಾಡ್ತಾನ ಮತ್ ರೈತರು ಈ ತರದಾಗ ಹಸಿ ಹುಲ್ಲುನ್ನು ಸಿಗಬಲ್ತ್
ಅದಂದ್ರ ಅದ್ರಾಗ ಮುರ್ರ ಎಮ್ಮಿ ಗೋಳಿಗಂತ್ರ ಬಾಳ್ ಬ್ರಿ ಅವಕಂತರ ಹಾ ಬಾಳ್ ಬಾಳ್ ಬೇಕು ಅದರ ಸಲಕ್ಕೆ ಸಿಗವಲ್ಲ ಇಲ್ಲಿ ಊರಾಗ
ಏ ಏನ್ ಮಾಡ್ತಣ್ಣ ನೋಡ ತೋಳ ನಮ್ ಊರ್ ಕಡೆ ಎಲ್ಲನ್ ಸಿಕ್ಕ ನನ್ಗೆಗ ಸಂಪರ್ಕಿಸಸ್ನನೆ
ಹೌದಣ
ಹ ನಮ್ ಊರ್ಗಡೆ ಯಾವ ನ ಸಿಕ್ಕ್ರೆ ಅಸ ಹುಲ್ಲುಗಿಲ್ಲು ಒಟ್ಟು ಅಣ್ಣ ಒಟ್ಟುಂಗ ಶೇಂಗಾ ಒಟ್ಟು ಸಿಕ್ಕ್ರೆ ನಿನ್ಗೆ ಫೋನ್ ಮಾಡ ತಗೋಣ
ನೀವ ಏನ್ ಮಾಡ್ತೀರೇಲೆ
ಎಲ್ಲಡ ಅದೇ ಅದೇ ಮೊದ್ಲ ಎಂಜಿನಲ್ಲ ಮೊನ್ನೆ ಅದೇ ಹೋಳಿ ಫಾರ್ಮ್ ಹಾಕಿನಿ ಅದೇ ಸ್ವಲ್ಪ ಈಟಿಗೆ ಅಣ ಈಟಿಗೆ ಕೋಳಿ ಮೊಟ್ಟೆ ಸಂತಿಗೆ ಎಡವಲು ಒಂದೊಂದು
ಹೌದೌದು ಯಾಕಂದ್ರೆ ಅವ್ಕೂನು ವಾರ್ಗೊಮ್ಮಿ ಇಂಜೆಕ್ಷನ್ ಮಾಡ್
ಹ್ಮ ಇಂಜೆಕ್ಷನ್ ಅಣ್ಣ ಅದು ಕ್ಲೈಮೇಟ್ ಫುಲ್ ಈೀಟ್ ಆಗಬಿಟ್ಟದಣ್ಣ ಇದು ಈಗ ಜೂನ್ ತ ಹೆಚ್ಚು ವ ಇಟ್ರಬೋತದಾನ ಉಷ್ಣಂಶ ಹ್ಮ್ ಹಿಂಗ ಹಿಂಗಗ ಅಣ ಹಳಿುಲ್ ಫುಲ್ ಶೇಕಾಗಿ ಉಸರಾಟ ಜಾಸ್ತಿ ಮಾಡಿಬಿಟ್ಟಿದೆ
ಹೌದೌದು
ಹಾಗಾಗಿ ಸ್ವಲ್ಪ ಹಾ ತರ್ಸಿರೋಣ ಮೊನ್ನೆ ಒಂದು ಒಂದು ಎಪ್ಪತ್ ಸಾವಿರ ರೂಪಾಯಿ ಕುಡತರ್ಸಿ ಟೋಟಲಿ ಹ್ಮ ನ ಅವೇ ಮತ್ತಿಗೆ ಏ ಮಾಡ್ತಾಳ ಕೋಳಿ ಒಂದು ಸುಮಾರು ಒಂದು ಎರಡ್ ನೂರ್ ಚಿಲ್ರಿ ಅವಣ ಬಹಳ ಕಷ್ಟ ಅಣ ಮತ್ತೆ ಹಿಂ ಒಂದು ಕೂಲಿಲ್ಲ ಇಕೊಂಡ್ ನ ಅೇ ಅವನಿಗೆ ಎಲ್ಲ ಫ್ಯಾಮಲಿನ ಅಲ್ಲೇ ಇಟ್ಸ ಬಿಟ್ಟಿನಿ ಅವ್ನು ಎಂತ ಅವ್ನು
ಆ
ಅವನಿಗೆ ವರ್ಷಕ್ ಮೂರು ಲಕ್ಷ ರೂಪಾಯಿ ಕೊಡ್ತನಿ ಎಂತ ಅವನು ಸೇರಿ ಅವರೆಲ್ಲಾ ಒಂದು ಒಂದು ಏಳುವರ್ ಜ ಏಳು ರು ಮನೆ ಮಹಾರಾಷ್ಟ್ರ ಹೋಗಿದ್ದೆ
ಹೌದಯ ಜರ್ಸಿ ಹರ
ಕೆಲವರಿ ತೊಗಂಬ ತಂದೋಣ ಎರಡಾರ ಅಲ್ಲಿನೋ ಸೊ ಮೂವತ್ತೈದ ಸಾವಿರದ ಹಂಗ ತಂಬಂದ್ ಜನ ಏಳ್ು ಊರಿ ತೊಂಬ್ನ ನೀ ಮತ್ತ ಓರಿ ಮೈಂಟೈನ್ ಮಾಡ್ತಾನಾವ
ಓ ಅದಕ್ಕೆ ಮೂರು ಲಕ್ಷ ಕೊಡ್ತ
ಹಓ ಹ ಹ್ ಅದ ಮತ್ತೆ ಹೆಂಡ್ತಿ ಇರ್ತಾಳಣ ಹೆಂಡ್ತಿ ಗೋಳಿಗಳೊಳಿಗೆ ನೀರು ಸ್ಲ್ ಕಸ ಸ್ವಚ್ಛತೆ ಮಾಡ್ತಾಳ ಅವಳ ಅವನು ಸ್ವಲ್ಪ ಸ್ವಲ್ಪ ಅದು ಓರಿಗಳಿಗೆ ಸ್ವಲ್ಪ ಮೇವು ಹಾಕುದು ನೀರ್ ಕುಡಿಸುದು.
ಹೌದೌದು ನಡೀತಾ ಆರಾಮು
ತ ಮೊನ್ನೆ ಮಳೆ ನಂಬಕೊಂಡ್ ಏರ್ ಮಾಡಿಬ ಬಿಟ್ಟಿನಿ ಇಪ್ಪತ್ತು ಮಾವಿನ ಗಿಡ ತಗ್ಂಬಂದ್ಬಿಟ್ಟೀನಿ ಒಂದು ಮೂವತ್ತೈದು ನಿಂಬೆ ಲಿಂಬೆ ಮರ ತೊಂಬೊಂಬಿಟ್ಟಿನಿ ಅದು ಆಕ್ ಬಿಟ್ಟಿ ನಾನ ತಂದು ಏನ್ ಮಾಡ್ತೇಯ ಅಲ್ಲ ಬಜೆಟ್ ಆ ಅ ದುಡ್ಡು ಖರ್ಚು ಮಾಡಿ ತಂದ್ ಹಾಕ್ಬಿಟ್ಟಿನಿ ಮಳೆ ಬರ್ದ ಅನ್ಕೊಂಡು ಮಾಡ ಮಳೆ ಬರ್ತಲ್ಲ ಏನ್ ಮಾಡೋಣ ಅನದಾನ ಅಡ್ವಾನ್ಸ್ ಬ ಬಾವಿ ಕೂಡ ಮಳೆ ಇಲ್ಲದ ಕಾರಣ ಬಾವಿಯಲ್ಲಿ ನೀರು ಕೂಡ ಇಲ್ಲಣ
ಹೌದೌದು ಯಾಕ ಕೆನಾಲಕ್ ನ ನೀರ್ ಬಿಡವಲ್ರ
ಇಲ್ಲಣ್ಣ ಮತ್ತೆ ಮಳೆನೇಲ್ಲಲ್ಲ ಅಣ್ಣ ಸ ಸರವ ಸಮುದ್ರ ತುಂಬಿದ್ರಿ ಅಲ್ಲ. ಸರೋವರಗಳು ತುಂಬಿದ್ರೆ ಅ ಡ್ಯಾಮ್ ಎಲ್ಲ ಅ ಹದಾಗ್ತಾನ ಏನ್ ಮಾಡ್ತಣ ಎಲ್ಲಾ ಇದು ನೈಸರ್ಗಿಕ ವಿಭತ್ತುಗಳು ಹಿಂಗಗೆ ಇರ್ತಾವೋಣ ರೈತ ಬದುಸದುದೇ ಸಾಯಿಸೋದದೇ ಏನ ಗೊತ್ತ ಅಣ್ಣ ಏನ್ ಮಾಡ್ತಿಂಗ ಹಾಗ ರೈತರು ನಂಬಿಕೆನ ಹೊಂಟ ಬಿಟ್ಟದ್ರ ರೈತರದದು
ನಾವವು ಕುಂತು ಹಾಳ್ ಮಾಡಕೈತಿವಿ ಪರಿಸರ ಪರಿಸರ ಈಗ ತೋರ್ಸಕತ್ತ.
ಹೌದು ನೋಡಣ ನಾವು ಒಂದ್ಟೈಮಲ್ಲಿ ಪರಿಸ್ಥಿತಿಗೆ ಎಷ್ಟ ಲಾಸ್ ಮಾಡಿ ಹದ ಈ ನಮ್ಗ ಅಷ್ಟ
ಹಾ ನಾ ಎಷ್ಟು ವಾಲಿ ಮನ್ಯ ಮಾಲಿನ್ಯ ಬಿಡುಗಡೆ ಮಾಡಕತಿ ಅ ಪರಿಣಾಮ ಬೀರಕತ್ ನೋಡಿ ಇವಾಗಂತ
ಹೌದಣ ಎಲ್ಲ ಗರ್ ಮಾನವ್ ಪ್ರತಿಯೊಂದಕ್ಕೂ ಕಾರಣ ಮಾನವ್ ನೋಡೋಣ
ಹಾ ಮಾನವನೇ
ಮಾನವ ಹೆಚ್ಚಲಿ ಅನುಕೂಲದ ಪ್ರಕಾರ ಮಾನವ ಎಷ್ಟೋ ಜನ ಹನ್ನೆರಡು ಶತಮಾನಗಳಿಂದ ಎಲ್ಲರು ಒಳ್ಳೇದು ಮಾಡಿ ಪರಿಸರ ಉಳಿಸಿ ಅಂತ ಹೇಳ್ ಬಂದ್ರೆ ಹೇಳಕೊಂದಲ್ಲ ಜಾಸ್ತಿನಾಗಗ್ಯಣ್ಣ ಪರಿಸರ ನಾಶ
ಈ ಸಲ ಅಂತ ಬಾಳಗಾರೆ ಯಾಕಂದ್ರೆ ಯಾವ ಹಲ್ವಾರು ಕಾರ್ಖಾನೆಗಳಗೂ ಆಯ್ತು ಏನ
ಹಲವಾರಣ ದಿನ ದಿನಕ್ಕೊಂದು ಫ್ಯಾಕ್ಟ್ರಿಗಳು ಆಗ್ತಾವ ದಿನಕ್ಕೊಂದು ಆ ಹಿಂಗಾದ್ರೆ ಇಲ್ಲಿ ಇರ್ಬೇಕಣ ಪರಿಸರ
ಯಾಕಂದ್ರ ಮುಂದಿನ ಪೀಳಿಗೆಗೆ ಏನ್ ಕೊಡ್ಲಾರ್ದಂಗ
ಹೌದಣ ಮೊನ್ನೆ ಬಳ್ಳಾರಿ ಹೋಗಿದ್ದಣ ಪ್ರವಾಸಕ್ಕೆ ಅಲ್ಲಿ ಒಂದು ಕಲ್ಲಿದಲಿಂದ ವಿದ್ಯುತ್ ಸ್ಥಾಪನೆ ಮಾಡೋವ ಒಂದು ಫ್ಯಾಕ್ಟರಿ ಅದಣ ಅಲ್ಲಿ ಬಳ್ಳಾರಿಯಲ್ಲಿ ಇದೆಯಲ್ಲಣ ಆದ್ರ ಸುತ್ತಮುತ್ತ ಸುಮಾರು ಒಂದು ಒಂದು ಹತ್ತು ಇಪ್ಪತ್ತು ಕಿಲೋಮೀಟರ್ ತನ ನೋಡಿದೇನನೆ ಮರಗಳನ
ಹೌದೌದು
ಇರಲ್ಲಣ
ಹಾ
ಎಲೆಗಳ ಮೇಲೆ ಕರ್ರ ಕಪ್ಪನೇಯ ಒಂದು ದೂಸ್ ಅಣ್ಣ ಡಸ್ಟ್ ಅದೇನು ದೂಸ್ ಕುಂತ್ ಬಿಟ್ಟಿದೆಣ್ಣ
ಅ ಆ ಅದ ತರ ಅದ್ಬೇಕ್
ಕ್ಲೈಮೇಟ್ ಅಲ್ಲಿ ವಾತಾವರಣ ವಾತ ಅದು ಅದ್ರ ಬರ್ ಅದ್ರಿಂದ ಬರುವಂತ ಒಂದು ಏನ್ ಡೈ ಆಕ್ಸೈಡ್ ಯಾವದ ಅಣ ಅದು ಕಾರ್ಬನ್ ಡೈಆಕ್ಸೈಡ್ ಅ ವೇಸ್ಟ್ ಕುಂತು ಕುಂತ್ ಕುಂತು ಮರಗಳೆಲ್ಲ ಡಲ್ ಆಗ್ಬಿಟ್ಟಾವಣ ಅದೆ ನಮ್ಕಡೆ ಸ್ವಲ್ಪ್ ಕ್ಲಿಯರ್ ಇವೆ ಅಷ್
ಹೌದ ಅಂತ್ರ್ ನಮ್ ನಮ್ ಜಿಲ್ಲೆ ಅಂತರ್
ಉತ್ತಮ ಒಂದುಕ ಹಣ ಸ್ವಲ್ಪ ಗುಡ್ಡಗಳಿಂದ ಕೂಡಿದ ಜಿಲ್ಲೆಯಾದ ಹಿಂಗಾಗಿ ಆದ್ರು ಏನ್ ಮಾಡ್ತೀಯ ಅಣ ಮಳೆ ಅಂತೃ ಬಾಜು ಜಿಲ್ಲೆಗಳಲ್ಲಿ ಮಾಡಿದ ಒಂತ ತಪ್
ಹೌದೌದು ನಾವು ಮೊನ್ನೆ ದೇವ್ದುರ್ಗ್ ಕ್ಕೋಗಿದ್ವಿ ಅಲ್ಲಿ ಅಲ್ಲಿ ಕೂಡ ಮಳೆ ಆಗಿದೆ ಅಂದ್ರೆ ನಮ್ಮಲ್ಲಾಗಿಲ್ಲ ಹಾ ಇಲ್ಲೇ ಒಂದ್ ಮೂವತ್ ನಲ್ವತ್ ಕಿಲೋಮೀಟ್ರ್ ಅಷ್
ಇಲ್ಲೇ ನೋಡೋಣ ಇಲ್ಲೆ ಆಜುಬಾಜು ಹಿಂಗಾದಗ ರೈತ್ರ್ ಏನ್ ಮಾಡ್ಬೇಕು ಏನಿಲ್ಲ
ಅಲ್ಲಿ ಬೇಕಾದಷ್ಟು ಮಳೆ ಆಗ್ಯಾದ ಇಲ್ ಇಲ್ಲ ಮಳಿ
ದೇವ್ ದೂರಲ್ಯಣ ಅದು ಯಾವದು ಕೃಷ್ಣ ಕೃಷ್ಣ ನದಿ ದಾಡ್ರಿ ಆಕಡೆ ಎಲ್ಲ ಮಳೆ
ಹಾ ಹಾ ಎಲ್ಲ ಮಳೆ ಯಾಕಂದ್ರೆ ನಾವ್ನು ಮ--ಮ--ಕ್ ಅಂತ ಬಟ್ಟಿ ತರಕ್ ಹೋಗಿದ್ವೇ
ಇಲ್ಲ ಅಣ ಹ ಹಾ ಈ ಮೊರಂ ಹಬ್ಬ ಅದಲ್ಲಣ
ಹಾ ಹೌದೌದು ನಮ್ಮ್ ಊರಲ್ಲಿದೆ ಹಬ್ಬ ಬರ್ಬೇಕ್ ತಾವು
ಸ--ಮಣ್ಣ ಬರಮ್ ಎಲ್ರೂ ಬರಮ್ಮು ಯಾವಾಗಣ ಬರದು
ಓ ಇಪ್ಪತ್ಮೂರ್ ನೈಟ್ ಇಪ್ಪತ್ನಾಕ್ನೆ ತಾರೀಕು ಶಾಪೂರ್
ಹಾ ಓಕೆ ಓಕೆ ಅಣ ಇಪ್ಪತ್ ಮೂರು ನಾ
ಇಪ್ಪತ್ನಾಲ್ಕನೇ ತಾರೀಕ್ ಶಾಪೂರಾ--ಇರ್ತನ್ ದೇವ್ರು
ಹ ಓಕೆ ಆಯ್ತಣ್ಣ ಬರಮ್ ಬರೋವಂತ್ ಬರಾಮ್ ಆದಷ್ಟ್
ಯಾಕಂದ್ರೆ ನಮ್ ಸುತ್ತಮುತ್ತ ಹಳ್ಳಿಗಳಿಗ್ ಕಂಪೇರ್ ಮಾಡ್ರೆ ನಮ್ಮುರ್ದೆ ಬೆಸ್ಟ್
ಹೌದಣ್ಣ ಒಳ್ಳೆ ಒಂದು ಶಾಪೂರ್ ತರ್ಕನೇಲ್ಲಿ ಒಳ್ಳೆ ಒಂದು ಸ ಮೋರಮ್ಕೆ ಒಂದು ವಿಶ್ ವಿಶೇಷ ಒಂದು ಸ ಪ್ರಸಿದ್ಧಿಯಾದಂತ ಊರು ಶಿರ್ವಳ ಅಂತ ಕೇಳಲ್ಪಟ್ಟಿನಣ ನಾನು
ಯಾಕಂದ್ರ ನಮ್ ಊರಾಗ ಈ ತರ ಹೆಸ್ರ್ ಮಾಡ್ಯದ ಬಟ್ ಊರಲ್ಲಿ ಕೆಲ್ಸಗಳು ಇಲ್ಲ ನೋಡಪಾ
ಹೌದಣ ನಿಮ್ಮಲ್ಲಿ ನಾನು ಕೇಳಿರ ಪ್ರಕಾರ ಶಾಸಕರ--ಗೆ ಸ್ಥಾನ ಒಂದು ಒಂದಿದರ ಜ ಪ್ರ ಪ್ರಜೆ ಅದಾರ ಅಂತ ನಿಮ್ಮೂರಲ್ಲಿ ಅ ನೋಡಣ ಇದ್ರು ಕೂಡ್ ಡ ಊರ ಮಾ ಎಂ ಎಲ್ ಎ ಇರೋ ಊರ್ತ ಮಾಜಿ ಎಂ ಎಲ್ ಎ ಆದಂತ ಇದು ವರೇ ಸುದ್ ಮಾಡ್ಲಿ ಅಂದ್ರ ಆ ಏ ತಾಲ್ಲೂಕ್ ಏನು ಸುದ್ ಮಾಡ್ತಾನಣ
ಎಂತ ನಮ್ಮ್ ಊರಾಗ್ ಬೇಲೂರ್ ನಶಿಂದು ಇದು ಬೀಗ್ರ್ ಬರ್ತಾರ ಇದ್ಯಾವೂರ ಅಯ್ ಹಿಂಗ್ ಎಲ್ಲ ಬೈದೋತರ ಎಮ್ ಎಲ್ ಊರಾಗ್ ಹಿಂಗಿಟ್ಕಾದೇನ ಗೀಗಂತ ಹಾ ಯ ಬರೀ ಚರಂಡಿಗಳು
ರಸ್ತೆಗ್ರೆ ಕ್ಲೀನ್ ಇಲ್ಲ ಒಳ್ಳೆ ಏನ್ ಮಾಡ್ತಿಯಣ ಹಿಂಗಾದ್ರೆ ಅದು ಅಣ್ಣ ಮೊನ್ನೆ ನಿಮ್ಮೂರ್ ಕಡೆ ಬಂದಿದ್ದೆ ಅದು ಉರ್ಸುಗುಂಡಿಗೆ ಊರಿಗ್ ಹೋಗಿದ್ದೆ ಇಸ್ತಾ ರಸ್ ತೆ ಎಷ್ಟು ಗಲೀಜಾಗಿದೆ ರಸ್ತೆ ಏನಣ ಅದು
ಹೌದಪ್ಪಾ ಬಾಳ ಹೈರಣದ ಇಲ್ಲಿ
ನಾನು ಅಲ್ಲಿ ಹ ಅಲ್ಲೇ ಚಾ ಕುಡಿತಾ ಇದ್ದೆ ಒಂದು ದುಖಾನ್ದಾಗ ಒಬ್ರು ಅಂದ್ರು ಇಲ್ಲಿ ನಮ್ಮ ಎಂ ಎಲ್ ಎ ಅದಾರ್ರೀ ಗುರು ಪಾಟೀಲ್ ಅವರು ಅದರಂತ್ ಅಲ್ಲಣ್ಣ ನಿಮ್ಮೂರಲ್ಲಿ ಏನೋ
ಹಾ ಹೌದೌದು ಎಮ್ ಎಲ್ ಎ ಅವ್ರು
ತಂದೆಯವ್ರು ಮಾಜಿ ಎಂ ಎಲ್ ಆ ಎಮ್ ಎಲ್ ಇದ್ರು ಕೂಡ ಅವ್ರುರ್ ಈ ತರ ಇಟ್ಕೊಂಡ್ರು ಅಂದ್ರೆ ಒಂದು ಷ್ ಅರ್ವ್ ಮತಕ್ಷೇತ್ರ ಏನಿಟ್ಕತಾರಪ್ಪ
ಏನ್ ಮಾಡಕ್ ಆಗಲ್ರಿ ಎಲ್ಲಾ ಬಹಳಷ್ಟು ಜನ ತಾವ್ ರ ದುರುಪ್ಯೋಗ ಆಗಾಕತ್ತಾರ ಬಾಳಷ್ಟ್ ಜ ಮಂದಿಗೆ ನಾವ್ ಕೊಡುಗೆ ಕೊಡ್ತಾರ ಅಂತ ನಾವು ಅನ್ಕೊಂಡ್ರ ಅವ್ರೇನೋ ಬಳಸ್ಕವಲ್ರು ಅಷ್ಟೇ
ಇಲ್ಲಣ್ಣ ತಾ ಇರುವಂತ ಸ್ವತಃ ತನ್ನ ಊರಿಗೆ ತನ್ನ ಕೊಡುಗೆ ಇಲ್ಲದ ಇಲ್ಲದ ಮೇಲೆ ಮತಕ್ಷ್ಷೇತ್ರಕ್ಕೆ ತನ್ನ ಕೊುಗ ನ್ ಕೊಡ್ತಾರ ನಾವು
ಏನ್ ಕೊಡಕ್ ಆಗಲ್ಲ ಅದ್ರ ಸಲಾಗಿ ಈ ವರ್ಷ ಎಲೆಕ್ಷನ್ ಆರ್ಚಿ ಬರ್ಲಿಲ್ಲ ಅವ್ರು
ಏನ್ ಮಾಡ್ತಾರ ನೋಡ ಜನ ಕಣ್ಣ ಕಣ್ಣಾರಕ್ ನೋಡಸ ಜನ ಯಾರು ಎಳ್ಳಾಗಗಳೋಣ
ಹಾ ಈ ಅದೇ ನೋಡಿ ಈಗ ಎಮ ಎಲ್ ಎ ಇರೋ ಅಂತ ದರ್ನಪುರ್ ಅವ್ ಅವ್ರ ಊರ ಯಾವ ತರದ
ಏನುೋ ಅಣ್ಣ ಅವ್ರ ೂರ ಹತ್ರ ಸುಮಾರ ಒಂದು ಕಿಲೋಮೀಟ್ರ ಯಾವಐ ಐವ್ಯ ತರ ಮಾಡ
ಹಾ ಹ ತರಲ್ಲ
ಮತ್ತೆ ಆ ತರ ಶು ಚೆನ್ನಾಗಿ ಶಿಸ್ತಿನಿಂದ ಯಾಕಂದೆ ನಾನು ಒಂದ ಎಮ್ ಎಲ್ ಎ ನಲ್ಲ ಊರಿ ಚೆನ್ನಾಗ ಇಟ್ಟಬೇಕಂತ ಅವನಿಗೆ ಗೊತ್ತಿದೆ ಅವಿಗೆ ಈತರ ಎಲ್ಲವನ್ನು ಮನಗಂಡವರು ಚೆನ್ನೈ ಅದಕ್ಕೆ ಅವರು ಇವತ್ತಿನ ದಿನ ಒಂದು ಇವನ ಸಚಿವರಾಗಿತಾ
ಹೌದೌದು ಸಣ್ಣ ಹ ಆ ತಾರ ಅಭಿವೃದ್ಧಿ ಮಾಡ ಅವರು
ಏ ಮಾಡಾರೋಣ ಅಭಿವೃದ್ಧಿ ಅಭಿವೃದ್ಧಿ ಮಾಡಿದ ಕಾರಣ ಇವತ್ತನರು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಮಂತ್ರಿಮಂಡಲದಲ್ಲಿ
ಹೌದ ದೌದು
ಇಲ್ಲಿ ನಿನ್ ತರಾ ನಿಮ್ಮ ಊರಿನ ತರ ಒಂದು ಎಂ ಎಲ್ ಎ ತರ ಕೆಲಸ ಮಾಡಿದೀರಿ ಊರಲ್ಲಿ ಒಂದು ಊರಟಲಿಲ್ಲ ಅಂದ್ರೆ ಅವರು ಒಂದು ಗ್ರಾಮ ಪಂಚಾಯತಿ ಎಕ್ಷನ್ ಎಲೆಕ್ಷನ್ ಚುನಾವಣೆಯಲ್ಲಿ ನಿಂತ ಕೂಡ ಅವರು ಗೆದ್ದು ಬರುವಂತ ಸಂಭವನೀಯತೆ ಇಲ್ಲ ನಂಬ ೇರ್ಬೇಕಣ ಮೊದಲುಬೋದು ಯಾಕಂದ್ರ ಈ ಪ್ರಜೆಗಳಿಗೆ ಅವನೇ ಮೊದಲ ಪ್ರಜೆ ತಾಲೂಕಿನಲ್ಲಿ ಅವನೇ ಮೊದಲ ಪ್ರಜೆ ತಾನೇ ಒಂದು ಮಕ್ಕಳ ರೀತಿಯಿಂದ ನೋಡ್ಕೊುವ ಪ್ರಜೆಗಳ ನೋಡ್ಕೊಲ್ಲ ಅಂದ್ರೆ ಅವ್ನು ವೇಷ್ಟಣ
ಅಂದ್ರ ಅವ್ರೇ ಒಗ್ಗಟ್ಟಿಲ್ಲ ರೀ ಮನೇಲಿ ನಮ್ ನಮ್ದ ಏನ್ ಮಾಡ್ತಾರ ಅವರು
ಏನ್ ಮಾಡ್ತಾರಾನ ಯಕ್ರ ದುಡ್ಡು ದುಡ್ಡ ಇದೆ ಅನ್ನೋ ಕಾರಣಕ್ಕೆ ಎಲೆಕ್ಷನ್ ಖರ್ಚು ಮಾಡುವಂತ ದುಡ್ಡು ಡ ಒ ಕಾರಣಕ್ಕೆ ಅವ್ರು ಒಂದು ಎಮ್ ಎಲ್ ಎ ಆಗೋ ಚಾನ್ಸ್ ಇಲ್ಲಣ
ಹ ಯಾವ ತಾವನ್ ಬೇಕಾದಷ್ಟು ದುಡ್ಡು ದುಡ್ಡು ಖರ್ಚು ಮಾಡಿದ್ರು ಯಾಕಂದ್ರೆ ಮೊದ್ೇ ಎಮ್ ಎಲ್ ಎ ಆದಾಗ ಏನ್ ಕೆಲಸ ಮಾಡಿಲ್ಲ ಅವ್ರು ಹ ಹ ಕೆಲ್ಸ ಮಾಡಾರ ಸಲಕ ಅವ್್ರರು ಆರ್ತರ್ಲಿಲ್ಲ
ಅವ್ರ ತಂದೆಯ ನಂತರನ ಅವರು ಕೂಡ ಒಂದ್ಸಲ ಎಂ ಎಲ್ ಆಗ್ರು
ಹೌದೌದು ಇದರು ಆಗಿದ್ರ ಮತ್ತತ್ ಅವ್ರ ಡೆತ್ ಆಗನಣ ಇವ್ರ ಮಗ ಬಂದ್ರಲ್ಲ
ಹಾ ಹಾ ಹಾ
ಸಲ ಇದ್ರರು ಎಮ್ ಎಲ್ ಎ ಆದ್ಮೇಲೆ ಮತ್ತ ಐ್ ವರ್ಷ ಆದ್ಮೇಲೆ ಎಲೆಕ್ಷನ್ ಆಯ್ತಲ್ಲ ಮತ್ತ ಆ ಐದು ವರ್ಷದಲ್ಲಿ ಏನ್ ಕೆಲಸನ ಮಾಡಿರಲ ಅವಳು ಅವ್ರಂಂತರ ಹ ನೋಡ್ಬಿಟ್ಟ ಇ ಅದಕ್ಕೆ ಅಂತ ದರ್ಶನಪುರ ಆ ತರಿಸಿದ್ರ ಎರಡ್ ಸಲ ಇಮೇಲೆ
ನೋಡತಲ್ಲ ನ ಜನ ಕಣ್ಣಾರೆ ನೋಡಿ ಹಂಗ ಮಾಡುದು ಹೆಂಗ್ ತಪ್ಪ ಹೆಂಗ ಮಾಡುದು ಜನ
ಯಾಕಂದ್ರೆ ಈವ ದರ್ಶನಪುರ ಅವ್ರೇ ನೋಡಿ ಯ ತರ ಕೆಲಸ ಮಾಡಸದಿದ್ದಾರೆ
ಹ ಒಳ್ಳೆ ಅಭಿವೃದ್ಧಿ ಪರ್ಸನನ ಅವ್ರು ಇವತ್ತಿನ ಸಚಿವರಾಗಿಗ ಕೆಲಸ ಮಾಡ್ತಾರ
ಅವರಾಗಗ್ಲಿ ಮತ್ತ ಶಾಣ ಅವರು ಕಂದಕೂರ ಅವರಾಗಲಿ
ಏ ಹೌದಣ ಅವರು ಚೆನ್ನಾಗ ಅವರ ಅವಣ ಅವ್ರು ಇವ್ರ ತ ಒಂದು ಕೈ ಹೆಚ್ಚಿ ಅಂತ ಹೇಳ
ಹಾ ಅವ್ರ್ ಏನು ಕಣ್ಣು ಮುಚ್ಚಿ ಆರ್ಚಿ ಬರ್ಬೋದು ಇನ್ನೊಂದ್ವಲ ಎಲೆಕ್ಷನ್ ನಿಂತರ ಅವ್ರು
ಏ ಹೌದೌದ ಹೌದಣ ಖರ್ಚು ಮಾಡ್ದ ಒಂದ್ ರೂಪಾಯಿ ಖರ್ಚು ಮಾಡ್ದ ಕೂಡ ಅವ್ರು ಒಂದು ಎಗೆದ್ದು ಬರುವಂತಹ ಸಂಮ್ಮನತೆ ಇದೆ ಹಣ